ಹಲೋ ನಮಸ್ಕಾರ ನಮಸ್ಕಾರ ಹಲೋ ಕೇಳಿಸಿದ್ಯ ಇಲ್ವಾ ಹ ನಮ್ಮ್ ಹೆಸರು ಕೋಮಲ ಅಂತ ನಿಮ್ಮ್ ಹೆಸರು
ಮ ಹೆಸರ ವಾಯ್ಸ್ ಸರಿ ಅಂತ
ಏನ್ ಮಾಡ್ತಿದ್ರಿ ನಾವು ಪುಲಿಯೋಗ್ರೆ ಮತ್ತೆ ಪುಲಕ್ ವ ಮ ಚ ಹಾ ನಾವು ಪುಳಿವೊಗ್ರೆ ಮತ್ತೆ ಚಟ್ನಿ ವಿ ನೀವೆನ್ ತಿಂದ್ರಿ
ನಾವು ಏನ್ ತಿಿಂದ ಅಂದ್ರೆ ಇಡ್ಲಿ ತಿಂದ್ವಿ
ಹೌದಾ ಹ್ಮ್
ಹಾ ಹಾ
ಹಾ ಮತ್ತೆ
ಏನ್ ಮಾಡ್ತಿದ್ದೀರಾ ಹೇಗಿದೆ ದಿನ ಬೆಳಿಗ್ಿಂದ
ಹ ಬೆಳಿಗ್ಗೆ ಸ್ವಲ್ಪ ಲೇಟ್ ಮಾಡಿದ್ವಿ ಯಾಕಂದ್ರೆ ನೈಟ್
ಹಾ
ಸ್ವಲ್ಪ ನೈಟ್ ಲೇಟ್ಗ ಮಲ್ಕೊಂಡಿದ್ವಿ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಟೆಫನ್ ಮಾಡು ಹೊ ಬಂದವಿ ಹಾ
ಹ್ಮ್ ಮತ್ತೆ
ಹೇಳ್ಬೇಕು ನೀವೇ ನೀವೇನ್ ನೀವೇನ್ ಮಾಡ್ತಿದ್ದೀರಾ
ಏನಿಲ್ಲ ನಾವು ಮೆತ್ತೆಗೆ ಮಾತಾಡೆ ಪಠ ಶಕ್ಷಣ ಹೋದಾಯ್ತಾ ಮತ್ತೆ ಪರೀಕ್ಷೆಗೆ ಹೋದಾಯ್ತಾ
ಇನ್ನ ಇಲ್ಲ ಓದ್ಬೇಕು ಸ್ವಲ್ಪ ಬಾ ನೀವೇನ್ ಮಾಡ್ತಿದ್ದೀರಾ
ನಾವು ಏನಿಲ್ಲ ಬೆಳಿಗ್ಗೆ ಎದ್ದು ಸ್ವಲ್ಪ ಲೇಟಾಗಿ ಎದ್ದಿದ್ದೀವ ಒಂಬತ್ತು ಗಂಟೆಗೆ ನಮ್ಮ ಸ್ನೇಹಿತ ಜೊತೆ ಮತ್ತೆ ಮಾತಾಡಿ ಬೆಳಗ್ಗೆ ಬೆಳಿಗ್ಗೆ ನೆಮ್ಮದಿ ಆಯ್ತು ಸ್ವಲ್ಪ ಮೈಂಡಿಗೆ ಅವರ ಹತ್ರ ಮಾತಾಡಿ ಫ್ರೆಶ್ ಆಗಿ ತಿಂಡಿ ಮಾಡಿ ಮತ್ತೆ ನೀಮ್ ಸ್ವಲ್ಪ ಮೊಬೈಲ್ ನೋಡ್ ಹತಿದ್ವಿ ನಿಮ್ಮ ಹತ್ರ ಮಾತಾಡ್ಬೇಕನ್ನಿಸತು ಅದಕ್ಕೆ ಮಾತಾಡ್ತಾ ಇದ್ದೀವಿ
ನಾವು ಹಂಗೆ ಮೊನ್ನೆ ಮಾಡಿದ್ರಲ್ವಾ ಅದಕ್ಕೆ ಮಾಡುವ ಏನ್ ಮಾಡ್ತಿದಾರೋ ಕೇಳುವ ಅಂತ ಮಾಡಿದ್ವಿ ನಾವು
ಹ್ಮ್ ತುಂಬಾ ಖುಷಿ ಆಯ್ತು ನೀವು ಮಾಡಿರದಕ್ಕೆ ಮತ್ತೆನ್ ನೆನ್ಸ್ಕೊಂಡ್ ಮಾಡ್ತಿದೀರಲ್ವ ಅದಕ್ಕೆೆ
ಹಾ ಅವತ್ತಷ್ಟು ಚೆನ್ನಾಗ್ ಮಾತಾಡ್ತಿದ್ವಿ ಇದ್ರಲ್ವಾ ನೀವು ತುಂಬಾನೇ ಖುಷಿ ಆಗ್ತಿತ್ತು ನನಗೆ ಮತ್ತೆ ಬೆಳಿಗ್ಗೆ ಕಾಫಿ ಟೀ ಕುಡಿದ್ರ
ಇಲ್ಲ ಇಲ್ಲ ನಿಮ್ದ ಆಯ್ತಾ
ಆಯ್ತು ನಮಗಂತೂ ಕಾಫಿ ಕುಡುದಿಲ್ಲ ಅಂದ್ರೆ ದಿನಾನೇ ಶುರು ಆಗ್ ಅಲ್ಲ
ಹೌದಾ ನಮ್ಗ್ ಹಾಗೇನಿಲ್ಲ ಆ ತರ ಅಭ್ಯಾಸ ಏನ್ ಮಾಡ್ಸಿಲ್ಲ ಮನೇಲಿ
ಹಾ ಹ ನಮಗದು ಅಭ್ಯಾಸ ಅದು ತಂಪನಿಯ ಗಾಳಿ ಬೇರೆ ಬರ್ತಿತ್ತು ಹೂ ಹೂ ಚೆನ್ನಾಗಿತ್ತು ಚಳ್ಚಳಿ ಬಿಸಿ ಕಾಫಿ ಟಿಫನ್ನು
ಹ್ಮ್
ಹಾ ಮತ್ತೆ ವೈಷ್ಣವಿ ಅವರೇ ನಿಮ್ಮ ಬಾಲ್ಯದ ದಿನಗಳೆಲ್ಲ ಹೇಗೆ ಎದ್ದು
ಚೆನ್ನಾಗೆ ಇತ್ತು ಆದ್ರೆ ನಮಗೂ ಪರೀಕ್ಷೆ ಅಲ್ವಾ ಸ್ವಲ್ಪ ಓದದ ಇದೆ ಆದ್ರೆ ಓದಕ್ ಮನ್ಸ ಆಗ್ತಿಲ್ಲ
ಓದ್ಬೇಕಲ್ವಾ ಓದಕ್ ಮನ್ಸ ಆಗ್ತಿಲ್ಲ ಅಂತ ಕೂತೆ ಆದಷ್ಟು ಕದೆ ಓದ್ಕೊಂಡ ತಾವು ಓದಲ್ವಾ ತಾನೆ ಅದುನು
ಆದ್ರೆ ಓದ್ತಿವಿ ಅದಷ್ಟು ಕದೆ ಏನು ಓದಲ್ಲ ಅದಷ್ಟು ಓದಿದ್ರೆ ನಾವಿನ್ನೇನು ಇನ್ನೇನ್ ಕಿರೋದು ನಾವ್ ಏನ್ ಬುಕ್ ಮುಟ್ಟದೇ ಬೇಡ ಮತ್ತೆ ಆದಷ್ಟು ಕದೆ ಓದಿ ಎಕ್ಸಾಮ್ ಬರೆದ್ರೆ ಓದ್ತೀವಿ ಆದ್ರೆ ಸ್ವಲ್ಪ ಮೈಂಡ್ ಗೆ ರಿಲ್ಯಾಕ್ಸ್ ಅನ್ನೋದ ಬೇಕಲ್ವಾ ನೆಮ್ಮದಿ ಅನ್ನೋದ ಬೇಕು ಅಲ್ವಾ ಮನ್ಸಿಗೆ
ಹಾ ಅದುನು ನಿಜಾನೇ ಸ್ವಲ್ಪ ಮೈಂಡ್ಗೆ ರಿಲ್ಯಾಗ್ಜೆಶನ್ ಬೇಕು ಒಂದೇ ಸರಿ ಎಲ್ಲಾ ಸ್ಟ್ರೆಸ್ ತಗಣಕಾಗಲ್ಲ ಆಗಲ್ಲ ಭಾರ ಅವಾಗ ನಮ್ ತಲೆದಲ್ಲಿ ಏನ್ ಇರಲ್ಲ
ಹ ಹೌದೌದು ಅದಕ್ಕೆ ಸ್ವಲ್ಪ ನೆಮ್ಮದಿ ಆದ್ಮೇಲೆ ಸ್ವಲ್ಪ ಯಾವಾಗಾಮ ಹನ್ಸಗ್ ಓದ ಓದ್ಬೇಕು ಅನ್ಸುತ್ತೋ ಅವವಾಗ ಓದದು
ಹಾ ಅದ ಇದದೆಲ್ಲ
ಹ್ಮ್ ಹ್ಮ್ ಹ್ಮ್ ಮತ್ತೆ ಏನ್ ಮಾಡ್ತಿದೀರಾ
ಅವನು
ಎಲ್ಗೂ ಅಚೇ ಹೋಗಿಲ್ವಾ ಪ್ರವಾಸಕ್ಕೆ
ನಾವ್ ಎಲ್ಲಿ ಹೋಗಿಲ್ಲ ಈ ವರ್ಷ ಯಾಕಂದ್ರೆ ತುಂಬಾ ಓದೋದಿದೆ
ಹ್ಮ್
ಹ್ಮ್ ಟೈಮೇ ಇಲ್ಲ ಟೈಮ್ ಇಲ್ಲ ನಮಗ್ ಟೈಮ್ ಇದ್ದಾಗ ಸ್ನೇಹಿತರಿಗೆ ಟೈಮ್ ಇರಲ್ಲ ಸ್ನೇಹಿತರ ಟೈಮ್ ಇದ್ರ ನಮಗ್ ಟೈಮ್ ಇರಲ್ಲ
ಹ್ಮ ಯವಾಗು ಹಿಂಗೆ ಆಗುುತ್ತಂತ ಹತ್ತ
ಹಾ
ಹ್ಮ್
ಮತ್ತೆ ನೀವೆಲ್ಲಿ ಹೋಗಿಲ್ವಾ
ನಾವೆಲ್ ಹೋಗಿಲ್ಲ ಹೋಗ್ಬೇಕ ಅನಿಸತು ಯಾಕೋ ಬಿಡಿ ಬಿಸಲಿಗೆ ಎಲ್ಲೂ ಹೋಗ್ಬೇಕೆ ಅನ್ಸಲ್ಲ ನಮ್ಗೆ ಹ್ಮಯ್ತು ಮತ್ತೆ
ಹೇಳ್ಬೇಕು ನೀವೇ
ನಮ್ದೇನಿಲ್ಲಪ್ಪಾ ನೀವೇ ಹೇಳ್ಬೇಕು ಮತ್ತೆ ಎಲ್ಲಲ್ಗ ಹೋಗಿದ್ರಿ ಪ್ರವಾಸಕ್ಕೆ ಇವತ್ತಿಲ್ಲ ಯಾವತ್ತಾದರೂ
ಕುಟುಂಬಸ್ಥರ ಜೊತೆ ಒಂದ್ರೆ ಲೈಕ್ ಹೋಗಿದ್ವಿ ಸ್ನೇಹಿತರ ಜೊತೆ ಅಣ ಚಲಂದ ಹೋಗಿದ್ವಿ
ಹೌದ ನಿಮ್ಗೆ ಯಾವ್ದ್ ಇಷ್ಟಷ್ಟತ ಸರದ
ನನ್ಗೆರಡುನು ಇಷ್ಟನೆ
ಯಾವವು್ದ ನಿಮ್ಗೆ ಜಾಸ್ತಿ ನೆಮ್ಮದಿ ಅಪ ಇವರ ಜೊತೆನೆ ಹೋಗ್ಬೇಕು ಪದೇ ಪದೇ ಅನ್ಸುತ್ತೆ
ಹ ಕುಟುಂಬಸ್ಥರ ಜೊತೆ
ಹೌದು ಯಾಕೆ ಸ್ನೇಹಿತರಿದ್ದ ಹೋಗಕ್ಕಷ್ಟು ಇಷ್ಟ ಆಗದು
ಹಂಗೆ ಸ್ವಲ್ಪ ನನ್ ನಮ್ ಕುಟುಂಬಸ್ಥರ ಜೊತೆ ಅಂದ್ರೆ ನಾವ್ ಹೇಲದಂಗೆ ಎಲ್ಲ ಚೆನ್ನಾಗ್ ಅನ್ಸುತ್ತೆ
ಹ ನಿನ್್ ಸ್ನೇಹತ್ರಾಗಿಿಲ್ವಾ
ಇರುತ್ತೆ ಅಂದ್ರೆ ತುಂಬಾ ಜನ ಎಲ್ಲರ ಒಪಿನಿಯನ್ ಕೇಳ್ಬೇಕಲ್ವಾ ಅಲ್ಲಿ
ಹಾ ಹಾ ಓಕೆ.
ಹ್ಮ.
ಹ್ಮ್. ಹ್ಮ್.
ನಿಮಗಿಂಗೆ ಹೆಂಗ ಇಷ್ಟ.
ನಮಿಗಾ. ಸ್ನೇಹಿತ್ರ ಜೊತೆ ಹೋಗೋದಂದ್ರೆ ಇಷ್ಟ.
ಹೌದಾ.
ಹ್ಮ್ ನಮ್ ಕುಟುಂಬದ ಜೊತೆ ನಂಗಗೆ ಅಷ್ಟು ಇಷ್ಟ ಆಗಲ್ಲ.
ಹ್ಮ್ ಹ ನಿಮ್ದೇನೋ ಸೌಂಡ್ ಬರ್ ಇವೆ.
ಹಾ ಸ್ವಲ್ಪ ಸವಂಡ್ ಇರುತ್ತೆ ಅವಾಗವಾಗ. ಹ್ಮ್. ಮತ್ತೆ.
ಹೇಳ್ಬೇಕ್
ನಿಮ್ಗೆ ಯಾವ್ ಹಬ್ಬ ಅಂದ್ರೆ ಜಾಸ್ತಿ ಇಷ್ಟ. ಹಾ.
ನಮ್ಗೆ ದೀಪಾವಳಿ ಅಂದ್ರೆ ತುಂಬಾ ಇಷ್ ಹ ಹಿಗರೇ ಹೈ.
ದೀಪಾವಳಿ ದೀಪಾವಳಿ ಅಂತ್
ಅದು ಚೆನ್ನಾಗ್ ಅನ್ಸುತ್ತಲ್ವಾ ಪಟಾಕಿ ಹೊಡಿಯೋದು ತುಂಬಾ ದೀಪದದ್ ವರಮಹಾಲಕ್ಷ್ಮಿ ಹಬ್ಬನೂ ಇಷ್ಟ ಯಾಕಂದ್ರೆ ಅದೆ ಅದ್ರ ಮಂದೆ ತುಂಬಾ ತಿನ್ಸ ಎಲ್ಲ ಇಟ್ಟಿರ್ತಾರಲ್ವಾ.
ಹ್ಮ್. ಹೌದಾ.
ಹ್ಮ್.
ಹ್ಮ್ ಹ್ಮ್ ನಮ್ಗೆ ಎಲ್ಲಾ ತರ ಹಬ್ಬಾನ ಎಲ್ಲ ತರ ಗ್ರ್ಯಾಂಡ್ ಮಾಡ್ತೀವಿ ನಾವ ಎಲ್ಲಾ ಒಂದೇ ತರಾನೇ ಮಾಡ್ತೀವಿ. ಇದು ಗ್ರ್ಯಾಂಡು ಅದು ಕಡಿಮೆ ಆ ತರ ಏನಿಲ್ಲ ನಮ್ ಕಡೆ
ಹ್ಮ್.
ಹ್. ಹಲೋ. ಹಾ ಹೇಳಿ ಕೋಮಲ.
ಹೇಳ್ಬೇಕು ನೀವೇ ವಯಸ್ ಅವರೇ.
ಏನಿಲ್ಲ ನಮ್ದ ಏನಿರುತ್ ಮತ್ತೆ ಮತ್ತೆ ಇದಕ್ಕ ಹೋಗಿಲ್ ಎಲ್ಗೂ ಆಚೆಗೆ ಇವತ್ತು.
ಇವತ್ತು ಎಲ್ಲಿ ಹೋಗ್ಲಿಲ್ಲ ಎಕ್ಸಾಮ್ ಇದದೆ ಅ ಹಾ ಅದಕ್ಕೆ ಹೋಗ್ಲಿಲ್ಲ ಎಲ್ಲಿ ಓದ್ಕೋತ್ ಏನು ಓದ್ತಿಿಲ್ಲ ನಾವಂತೂ ಇಲ್ಲ ಓದ್ತಿಿಲ್ಲ ಅದೇ ಎಕ್ಸಾಮ ಇನ್ ಎರಡೇ ದಿನ ಐತೆ ಅದಕ್ಕೆ ಹೊತಿದ್ದೀವಿ
ಹೌದಾ ಓದಿ ಮತ್ತೆ ಓದ್ತಿಲ್ಲ ಅಂತ ೀರಾ ಹೋಗ್ಬೇಕು ಅಂತ ರಾ ಆದ್ರೆ ಹೋದ್ತಿಲ್ಲ
ಒತ್ಬೆಗ್ ಇವಗ್ತಾ ಅಂದ್ರೆ ಸ್ವಲ್ಪ ಮನ್ಸ ಆಕ್ ಆತಿಲ್ಲ ಓದಕ್ಕೆ ಅದಕ್ಕೆ ನಿಮ್ ಜೊತೆ ಮನ್ ಮಾತಾಡಿ ಮನ್ಸಗುರ ಮಾಡಿ ಚೆನ್ನಾಗ್ ಅನ್ಸುತ್ತೆ ಆಮೇಲೆ ಹೋದುವ ಅಂತ ಇದ್ವಿ
ಹೌದಾ ಆಯ್ತ್ಾಯಯ್ತ್ು ಮತ್ತ್ ಮಾತಾಡಿ ಈ ತರ ಹೇಳದ್್ಮೇಲೆ ನಾವವು ಖಂಡಿತ ಮಾತ್ರ ತರ್ಲೇಬೇಕು ಹ್ಮ್
ಮತ್ತೆ
ಮತ್ತೆ
ಹೇಳ್ಬೇಕು ಇ ಹೇಳ್ಬೇಕು ವೈಷವ್ಯ ಅವ್ರ ಮತ್ತೆ ನೀವೇ ಏನಿದೆ
ನಿಮ್ಮ
ನ್ರ ೆಂಟ್ಸು ಸ್ನೇಹಿತರೆಲ್ಲ ತುಂಬಾ ಚೆನ್ನಾಗಿದ್ದಾರೆ ಎಲ್ಲಾರು ಓದ್ತಿದ್ದಾರೆ ಎಕ್ಸಾಮಗೆ
ಹ್ಮ್ ಹ್ಮ್ ಹ್ಮ್ ಏನ್ ಮಾಡ್ತಿದಿದ್ದಾರೆ ಹೌದು
ಅವರುನು ಎಲ್ಲಾ ಓದ್ತಿದ್ದಾರೆ
ಹ ತುಂಬಾ ಆಪಸ್ ಅನ್ಸುತ್ತೆ
ಹ ಹಾಗೇನಿಲ್ಲ ಎಲ್ಲಾರು ಇ ಮತ್ತೆ ಓದ್ಲಿ ಚಾಟ ಪಾಡಿ ಸಾರೆ ಹಾ
ಹ್ಮ್
ಹ್ಮ್
ಇಷ್ಟು ದಿಸಾ ಯಾಕ್ ಓದ್ತಿರ್ಲಿಲ್ವ ಮೂರ್ ದಿಸಇಂದ ನಾ ಳೆ ನಾ ಎಕ್ಸಾಮು
ನಾಳೆನ್ನ ಇಲ್ಲ ಇನ್ನ ಎರಡು ದಿನ ಇದೆ
ನಿಮ್ದೇ ನೆಮ್ಮದಿಯಾಗಿ ಓದ್ಬೋ ಒಂದಿನ ಎರಡ್ ದಿಸಾ ಇದೆ ಗ್ಯಾಪ್
ಹ್ಮ ಅದನೂ ನೀಜಾನೆ ಹ್ಮ ಹೇಳ್ಬೇಕು ವೈಷ್ಣವಿ ಅವರೇ ನೀವೇ ಹೇಳಿ ನಂದೇನಿದೆ ನಿಮ್ ಜೊತೆ ಮಾತಾಡ್ತಿದ್ರೆ ಇನ್ನ ಮಾತಾಡ್ ಹೇಳಬೇಕೇ ಅನ್ಸ್ತಿದೆ
ಹೂ
ಹಾ ತುಂಬಾ ಚೆನ್ನಾಗೆ ಮಾತಾಡ್ ಇದ್ದೀರಲ್ವಾ ಗೊತ್ತಿಲ್ದೋರು ಮಾಡಿದ್ರೆ
ತ್ತಿಲ್ದೆ ಇರೋರು ಅಂತ ಏನಿಲ್ಲ ಹಂಗ ಅಂತ ಅನ್ಕೊಂಡ್ರೆ ಮತ್ತೆ ಯಾರತ್ರನು ಮಾತಾಡಕ್ಕೆ ಆಗಲ್ವಲ್ಲ
ಅದಿಕ್ಕೆ ನಾವ ಹಾ ಅದಿಕ್ಕೆ ಅನ್ಕೊ ಆತರನೇ ಅನ್ಕೊಂಡ್ ಮಾಡಿದ್ ದ್ವಿ ಆದ್ರೂ ನೀವು ತುಂಬಾ ಚೆನ್ನಾಗಿ ಮಾತಾಡ್ ತಿದ್ದೀರಲ್ವಾ ನಮ್ ಜೊತೆ ಹ್ಮ್
ಹ್ಮ ಹ್ಮ್
ಹೇಳ್ಬೇಕು ನೀವ್ ಹೇಳಿ ನಿಮ್ಗೆ ಹೇಗ ಅನಿಸ್ತಿದೆ
ನಮ್ಗೆ ಚೆನ್ನಾಗ್ ಅನಿಸ್ತಿದ ನಿಮ್ಮ ಹತ್ರ ಮಾತಾ ಡಿ ತುಂಬಾ ಸಂತೋಷವಾಯ್ತು ಒಂಥರಾ ತುಂಬಾ ಸ್ಮೂತ್ ಮೃದುವಾಗ ಮಾತಾಡ್
ಹಾ ಎಲ್ಲಾರಿದ್ರ ಈಗ ಏನಂದ್ರೆ ರೇ ಯಾರ್ ಚೆನ್ನಾಗ್ ಮಾತಾಡ್ತಾರೋ ಅವ್ರ ಹತ್ರ ಎಲ್ಲ ಹೀಗೆ ಮಾತಾಡ್ತೀವಿ
ಹ್ಮ ಕೆಲ್ವರ ಹತ್ರನು ಒಂದೇ ತರ ಮಾತಾಡ್ಬಾರ್ದು ಒಬ್ರ ಒಂತರ ಒಬ್ಬರೇ ಅವ್ರು ಹೇಗಿರ್ತರೋ ಹಾ ತರ ಇರಬೇಕು ಹ ಹ ನಿಮ್ಮ ಹತ್ರ ಮಾತಾಡಿ ತುಂಬಾ ಸಂತೋಷವಾಯ್ತು ಧನ್ಯವಾದಗಳು
ಹ್ಮ್